ಹಾ ಕೇಳ್ಸ್ತಿದೆ.
ಹ್ಮ್ ಹೇಳ್ರಿ ಮೇಡಮ್.
ಹ್ಮ್ ಹೇಳ್ಬೇಕ್ ನೀವೆ.
ಏನ ಇಲ್ಲಾ ಚಾಹ ಮಾಡೀವಿ ಕುಡ್ಯಕತೀನಿ.
ಊಟ ಮಾಡಿರ್ಯ.
ಹಮ್.
ಊಟ ಮಾಡ್ರಿ ಏನ ನಮ್ ಕುಮ್ಮೆಲ್ಲಾ ಫೋನ್ ಅಚ್ಚಿದಾಗ ಒಮ್ಮಿ ಬರೀ ಇದ ಕೇಳತಾನ.
ಹ್ಮ್.
ಊಟ ಮಾಡ್ರಿಯಾ ಊಟ ಮಾಡ್ರಿ ನಗ್ತಾನ ಊಟ ಮಾಡ್ರಿ ಅಂತ ಕೇಳ್ತಾನ.
ಮಾಡಿಲ್ಲೋ ಜರ ಅಡಗಿ ಮಾಡ್ಕೊಡ್ಬೇಕು ಇಲ್ ನೀನು ಅಂತ ಅನ್ಬೇಕ ನೀ ಅಷ್ಟೇ ಮತ್ತ.
ತೇಲಿ ಕೆಟ್ಟದ ಕುಮ್ಯನಿಗಿ ಏನಿಲ್ಲ ಅಂತ ನಾ ಅಂತಿನಿ.
ಹ್ಮ್ ನನಗ್ ಅವಾಗೆ ಏನು ಕೇಳಿದೆ ನಿಮ್ ಮೌಲಾಲಿ ಅಣ್ಣ ಹಚ್ಚಿದ ಏನ ಅಂತ ಕೇಳಿದೆ.
ಯಾರಿಗೆ.
ನಿಮ್ಮ ಅಮ್ಮಗ.
ಹ್ಮ್ ಅಚ್ಚ.
ಹ್ಮ್.
ಏತಿಲ್ಲ.
ಹ್ಮ್ ಹ್ಮ್ ಬಿಜಿ ಅವರು.
ವಿಡಿಯೋ ಕಾಲ್ ಮಾಡಿಸತ ಅಂಗೆ.
ಪುಟಿ ತುಂಬಾ ಕೆಲ್ಸ ಇತ್ತು ಪುಟಿ ಅದಕ್ಕೆ. ಎತಕ್ಕ ಆಗಿಲ್ಲ ಪುಟ್ಟಿ ಅಂತ ನಾನು ಹ್ಮ್ ನೀ ಯಾರ್ ಅನ್ಕೊಂಡಿ.
ನಿನ್ನೆ ರಾತ್ರಿ ನಿನ್ ಫೋನ್ ಕಟ್ಟೈತಲ್ಲಾ ಕುಮ್ಮೆಗೆ ಅಚ್ಚಿದೆ ಕುಮ್ಮೆ ಎತ್ಲಿಲ್ಲ. ಆಮೇಲೆ ಮೋನ್ ಮಾಮಗ ಅಚ್ಚಿನ ಎಲ್ಲಿ ಮಾಮಾಂತ. ಅಂತಂದ್ರೆ ಡ್ಯೂಟಿ ಅಲ್ಲಿ ಅಂತಂದ ಎಷ್ಟಕ್ ಬರ್ತಿ ಮನೆಗ ಅಂತಂದ. ಒಂದ್ ಗಂಟೆ ಅಂತಂದ್ರ ರಾತ್ರಿ.
ಏ ಯವ್ವ ಅಷ್ಟರತನ ಡ್ಯೂಟಿ.
ಹ ನೈಟ್ ಶಿಫ್ಟ್ ಎಂದ್ರ ಒನ್ ವೀಕ್ ನೈಟ್ ಶಿಫ್ಟ್ ಇರ್ತದ ಒ ಒನ್ ವೀಕ್ ಮಾರ್ನಿಂಗ್ ಶಿಫ್ಟ್ ಇರತದ. ನೈಟ್ ಶಿಫ್ಟ್ ಅಂತಂದ್ರ ಹಿಂಗ್ ಏಟ್ ಓ ಕ್ಲಾಕಗಿ ಹೋಗೋದು. ಎ ಸಿಕ್ಸ್ ಓ ಕ್ಲಾಕ್ ಸ್ವಾರಿ ಸಿಕ್ಸ್ ಓ ಕ್ಲಾಕಿಗಿ ಹೋಗಿ ಒನ್ ಓ ಕ್ಲಾಕಿಗಿ ಮನೆಗ್ ಬರದು.
ಹ್ಮ್.
ಅಂದ್ರ ಒಂದ ಗಂಟಗ್ ಬಿಡತದ ಮನಿಗ ಬರ್ಲಕ್ರ ಮೂರ. ಮಾರ್ನಿಂಗ್ ಅಂತ ಅಂದ್ರ. ಹ್ಮ್ ಅವ್ರರ ವ್ಯಾನೇ ಬರ್ತದ ಕರ್ಕೊಂಡ್ ಹೊಕ್ತವ ಅಂತ ಆಫೀಸ್ ವ್ಯಾನ್.
ಹ್ಮ್ ಹ್ಮ್.
ಆಫೀಸ್ ವ್ಯಾನ್ ಬಂದ್ಬಿಟ್ಟು ಕರ್ಕೊಂಡ್ ಹೋಗ್ತದ ಅಂತ. ಅದೇ ಅವ್ನಿಗ ಸೋಲತ್ ಆಗಬೀಟದ ಇಲ್ಲ ಅಂತಂದ್ರ ಪೂರ್ತಿ ಹಿಂಗ ಇದು ಆಗಡ್ತಿತ್ತು.
ಹ್ಮ್ ಹ್ಮ್.
ಅದೇ ಬರ್ತದಂತ ಕರ್ಕೊತೀವ ಕರ್ಕೊಂಡ್ ಹೋಗ.
ಹ್ಮ್. ಇಲ್ಲೆ ಇದ್ದ. ಮತ್ತ ನಿಮ್ಮಕ್ ಬಂದಳು ನೋಡ. ನಿಮ್ಮಕ್ಕ ಮಾಮ ಬಂದ್ರು.
ಎಲ್ಲಿಗಿ ಹೋಗಿದ್ರು.
ಅವರು ಅವ್ರ ಮನೆಗ ಹೋಗಿದ್ದರ.
ಅಲ್ಲ ಮಾಮ ಯಾಕ ಎಸ ದಿನ ಬರಲಕತನ್ ಸುಟಿ ಕೊಟ್ರೇನ.
ಶೂಟಿ ಕೊಟ್ಟಿಲ್ಲ ಹಾಕಂದ ಬಂದಾರ.
ಯಾಕ.
ನಮ್ಮ ಬರ್ತಾಡೆ ಇತ್ತಲ.
ಹ್ಮ್ ಬರ್ತಡೆ ಆಯ್ತಿಲ್ಲ
ಬರ್ತಡೆ ಆಯ್ತು ಹೋಗ್ತಾರ್
ಹೋತಾರೆನೀಗ
ಹ್ಮ್ ಇವತ್ತ್ ಇಲ್ಲಾ ನಾಳೆಗ್ ನಾಳೆಗ್ ನಾಡಿದ್ದ್ ನಿನ್ನೀ ಯಾರಗೋ ಮಾತಾಡಕತ್ತೀನಿ ಯಾರ್ ಸಿಂಟ್ಯಾಕ್ಸ್ ಅಂತ್ ಕೇಳಾಕತ್ತಾರ ನಮ್ ಪಪ್ಪಾ ಹ್ಹಿ ಹ್ಹಾ ಹ್ಹಾ ಯಾರ್ ಸಿಂಟ್ಯಾಕ್ಸ್ ಅಂತ್ ಕೆಳಾತಾರ್ ನಮ್ ಪಪ್ಪಾ
ಅಲ್ಲಾಅಂದ್ರೆ ನನಗ್ ಡೌಟ್ ಏನ್ ಬರ್ಬೇಕು ನಾ ಸಿಂಟ್ಯಾಕ್ಸ್ ಇದಂಗ ಇದ್ದೀನ ಬರ್ಬೇಕಾ ಏನ್ ಸಿಂಟ್ಯಾಕ್ಸ್ ಅಷ್ಟ ಹೈಟ್ ಇದೀನಿಂತ ಬರ್ಬೇಕಾ
ಏನಾರ ಅನ್ಕೋಬೋದು ನೀ ನಿನ್ನಿಷ್ಟಾ
ಅಲ್ಲ ಅವ್ರ ಏನ ಅಂತ ಅನ್ನಾಕತ್ತಾರ ಹಂಗ ಅನ್ಕೋತಿನಿ ನಾನು
ಇಲ್ಲ ನೀವ್ ಹೋಗಿ ಬಂದು ಸಿಂಟ್ಯಾಕ್ಸ್ನ ಕೂಡ್ತೀನ ಅಂತಿದಲ್ಲಾ ಅದಕ್ಕೆ ಹಂಗ ಅಂದಾರ
ಹ ಹಾ ಹ ಹ
ನಿನ್ಗ ಅದೆ ನಿಕ್ ನೆಮ್
ಹ ಬಾರಿ ಇಟ್ಟಾರ ಬಿಡ ಯಾರ್ಯಾರೂ ಏನೇನೋ ನಿಕ್ ನೆಮ್ ಇಟ್ಬಿಟ್ರೆ
ಹ್ಮ್.
ನೀವೇ ಒಂತರ ಇಡಡ್ತೀರಾ ನಿಮ್ಮೇ ಬೇರೆ ನೀವೇ ಬೇರೆ ನಿಮ್ ಇನ್ನು ಏನೇನ್ ಅನ್ಸ್ಕೋಬೇಕೋ
ಹ್ಮ್ ಕೀರ್ತಿಗೆ ಇದೆ ಹೇಳಕತ್ತಿದ್ದೆ ಇವತ್ತು ಅಕಿ ನಮ್ ಚಿಗವ್ವಾ ಆಗ್ಬೆಕು ಆಕಿ ನಂಬರ್ ಚಿಕ್ಕಿ ಅಂತ್ ಸೆಲ್ ಮಾಡೆನಿ ನನ ಫೋನ್ ಬರ್ದತಳ ನಮ್ಮ ಮಮ್ಮಿ ಅಂತಾ ಹ್ಮ್ ಹೋಗ್ ನಿಮ್ ಚಿಕ್ಕಿ ಫೋನ್ ಹಚ್ಚಿರಿ ಅಂತ್ತಿರ್ತಾರೆ ನಮಮ್ಮಿ ಅಂತಂದೆ ನಗಾಕತ್ತಾದ್ಲು
ಏನ್ನ್ನಾಕತ್ತಾಳ
ನಗಾಕತ್ತಿದ್ಲ ಅಂದೆ
ಅಕ್ಕೀಗ ಯಾಕ್ ಹೇಳಿದಾವೆಲ್ಲಾ
ಅಯ್ಯಯ್ಯ ಏನ್ ದೊಡ್ ಸಿಕ್ರೆಟ್ ಏನ್ ಇದ
ಹೇಳ್
ಅಕಿನ ನಿಂದ್ ಎಲ್ಲಾ ಅಕಿಗ್ನು ಹೆಳ್ತೆನಿ
ಹಂಗ್ ಹೆಳ್ಬೆಡ್ ನಿ
ಹ್ಮ್ ಆಯ್ತ್ರಿ ಮೇಡಮ್
ನಂಗ್ ಒಂದ್ ಸೆಕೆಂಡ್ ಹೆಂಗ ಅನಿಸ್ತು ಗೊತ್ತ್ ತ್ತಾ
ಹ್ಮ್.
ನಾ ಒಂದ್ ಹೇಳಲಾ
ಹ್ಮ ಹೆಳ್
ಬೇಡ ಬಿಡಿ ಆಮೇಲೆ ಹೇಳ್ತೇನೆ
ಹ್ಮ್ ಹ್ಮ್ ಆಯ್ತು
ಕೇಳಿ ನೆನ್ಪಿಂದ ಹೇಳ್ತಿನಿ ನಿಮ್ಗೆ
ಹ್ಮ್ ಕೇಳ್ತೇನೆ ಹಂತವೆಲ್ಲ ಮರಿತೀನಾ
ಹ್ಮ್ ಏ ಯಾವ್ ಖುಷಿ ಇಷ್ಟ ಯಾವ್ಯಾವ್ ಕ್ವೆಶ್ಚನ್ ಓದಿದ್ರಿ ಸ್ವಲ್ಪ ಕ್ವೆಶ್ಚನ್ ಹೇಳ್ತೀರಾ
ಯಾವ್ಯಾವ ಕ್ವೆಶ್ಚನ್ ಓದಿನಿ ಅಂತ್ ಗೊತ್ತೇಲ್ಲಾ ಫಸ್ಟ್ ಮಾಡಲ್ ಮುಗಸೆನಿ ಸೆಕೆಂಡ ಸೆಕೆಂಡ್ ಮಾಡೆಲ್ದ್ ಐದ್ ಕ್ವಶನ್ ಮುಗಸೀನಿ
ಹಂಗೇ
ಹ್ಮ್.
ಒಂದುವರೆ ಮಾಡಲ್ ಮುಗಸಿನಿ.
ಹ್ಮ.
ಇನೋದ್ ಅದ್ ಯಾಡ್ನದ್ ಮುಗಿಸ್ತಿನೀ ಮುಗಿಸ್ ನಾ ಕೆಮಿಸ್ಟ್ರಿ ಓದ್ಲಾ ತಿಳ್ಯವ್ಲ್ತ್ ನೋಡ್ಬೇಕು. ಒಂದ ತಾಸ್ ಕುಂತ್ನ್ ಅಂದ್ರ ಕರೆಕ್ಟ ಓದ್ ಮುಗಿಸ್ತೀನಿ ಆದ್ರ ಕೂಡಲ್ ನಾನ್.
ಹೇಏ ಎಲ್ಲಾರ ಎದಕ್ಕ ಊರಿಗಿ ಹೋಗಲ್ಲಾಗಿನಿನಂತ ಗೊತ್ತ ತ್ತಾ ಇವತ್ ನೋಡು ಇವತ್ತ್ ಇವತ್ ನಾನ್ ಏ ಮುಗಿಸಬೇಕಂತ ಹೇಳನೇ ಮೂರ್ ಮಾಡಿಲ್ಲ ಮುಗಿಸ್ತಿನಿ ಹೆಂಗು. ನಾಳೆ ಊರಿಗೆ ಹೋದಂತಂದ್ರ ಆಗಲ್ಲ ಅದ್ದ ಮುರ್ದ್ದ ಏನ್ ಒಂದ್ ಮಾಡ್ಯೂಲ್ ಆಗ್ತದ ಅಷ್ ಬಾಳ ಅಂದ್ರ ಯಾವ್ದರ ಒಂದ್ ಈಗ ಏನಾರ ಊರ್ ಬಿಟ್ಟ ಟಾ ಅಂತಂದ್ರ ಇವತ್ತು ಪ ಇದು ಮುಗಿಸತೀನಿ. ಪೈತಾನ ನಾಳೀ ಒಂದ್ ಮೂರ್ ಮಾಡ್ಯೂಲ್ ಮುಗ್ಸುತೀನಿ. ಮುಂಜಾನೆ ಎದ್ದು ಓದ್ರಾ ಅಂದ್ರ ಅಚ್ಚಿ ನಾಡ್ದು. ಕೆಮಿಸ್ಟ್ರಿ ಒಂದ ದಿನ ಓದಿ. ಅದ್ರ ನೆಕ್ಸ್ಟ್ ಟೂ ಡೇಸ್ ತ್ರೀ ಡೇಸ್ ಮ್ಯಾಕ್ಸ್ ಪರ್ಫೆಕ್ಟ್ ಆಗ ಮಾಡ್ಕೊಂಡು ಹೋಗೋಣ ಅಂತ ನನ್ ತಲೆಗ ಆದ. ಈಗ ಅಲ್ಲ ಹೋದ ಅಂತದ್ರ ಏನಾಗ್ತದಾ ಹೋಗದ ನಾಳಿಗಿ ಹೋಗ್ತನಿ. ನಾಳಿಗಿ ಆಯ್ತು ಅವ್ರನು ಬರ್ತಾರ ಎಲ್ಲರೂ ಮನಿಗ್ ಬರ್ತಾರ ಆಯ್ತು ದೊಡ್ಡ ಮನಿ ಆದ. ನಮ್ಮ್ ಆಯಿ ವ್ಳ್ ಓಡ್ಯಾಡಕ್ಕ ಆಗಲ್ಲ ಈಗ ಈ ನಾನು ಸ್ನೇಹ ಅವರೇ ಮಾಡ್ಬೇಕಾಗ್ತದ ಎಲ್ಲ.
ಹ್ಮ್.
ಹಂಗ್ ಮಾಡ್ಕೋತ ಕುಂತೀವಿ ಅಂದ್ರ ಆಮೇಲ ಸುಸ್ತು ಆಯಿತು ಆಮೇಲೆ ಅಕಿ ನಾನ್ ಸೇರ್ ರೀಲ್ಸ್ ನೋಡ್ದೇವ. ಇಲ್ಲ ಅಣ್ಣಗ ಹಚ್ಚಿದೇವಾ, ಆಯ್ತು ಮಾತಾಡ್ಕೋತ ಕುಂತೆವ. ಜಗಳ ಆಡ್ಕೋತ ಕುಂತೇವ, ಇದೇ ಮಾಡ್ತೀವಿ. ಅದು ಅಷ್ಟ್ ಬ್ಯಾಸ್ರ ಆಗಿತ್ತಂದ್ರ ಬಿ ಸಂಜಿಕೀ ಇಸ್ಟೋತಿಗೆ ಎಲ್ಲ ಮುಗದಮ್ಯಾಗ್ ಹಳಿ ಮನಿಗಿ ಹೋತೀವಿ. ನಡ್ಕೊಂತ್ ಹಳಿ ಮನಿಗಿ ಹೋದೇವ ಅಂದ್ರ ಹಳಿ ಮನ್ಯಗಂತೂ ಹಬ್ಬನೇ ಇರ್ತದ ಪೂರ್ತಿ ಯಾವಾಗ ಬೀ. ಆಯ್ತ ಅಲ್ಲೇ ಇದ್ ಬಿಟ್ಟವಿ ಅಂದ್ರ ಆಯ್ತ ಅಲ್ಲೇ ಮಜಾ ಮಾಡ್ಕೊತ್ ಹಂಗೆ ಮುಕ್ ಮಾಕೋಬೀಡ್ತವಿ ಮುಗೀತ ಡೇ ಮುಗಿತಾ ನಾಳಿಗಿ. ಅಚೀ ನಾಡ್ದು ಮೋರಂ. ಆ ಮುಂಜಾನಿ ಎದ್ದು ಎಲ್ಲಾ ಕೆಲ್ಸ ಮುಗಸಕೊಂಡು ಮ ಎದಳ್ಳಿ ಮಾಡಿ. ಗುಡಿ ಹೋಗಟ್ರಗನೆ ಹನ್ನೊಂದ್ ಹನ್ನೆಡ ಆಗ್ತದ. ಆಯ್ತ್ ಹಂಗೆ ಒಂದು ಸ್ವಲ್ಪ ಊ ಊಟ ಮಾಡಿ ಹಂಗ ಹಿಂಗ ಮಕೊಂಡಿವಿ ಅಂತ ಅಂದ್ರ ಮೂರ ಆತ್ದ. ಆಯ್ತ್ ಮೊರಂ ಸ್ಟಾರ್ಟ ಕೂಣೇದು.
ಹ್ಮ್.
ಹ ಆಯ್ತು ಬೆಂಕಿ ಹಚ್ಚಿರ್ತಾರ ಗುಡಿಗಿ ಹೋಗಿ ಅದು ಪಲ್ಲಕ್ಕಿ ನೋಡ್ಕೊಂಡು. ಅವ್ರ ಕುಣ್ಯದೆಲ್ಲಾ ನೋಡ್ಕೊಂಡ. ಮುಗುದೇ ಹೋತ್ದ ದಿನ ಮುಗೀತಲ್ಲೇ.
ಈ ಸಲ ನಾನು ಬರ್ತೀನ್ ತಗೋ.
ಈ ಬರ್ತಾ.
ಹ್ಮ್.
ನಾನೇ ಹೋಗೋವಲ್ಯ ನೀ ಯಾಕ್ ಬರ್ತಿ.
ನಾನು ಶೈ ಹೋಗ್ ಬರ್ತೀವಿ ಇ ಸಲಾ.
ಹೂ ಬರ್ರಿ ಇಬ್ರು ಅಕಿ ಕಾಯ್ತಾಳ ಹೋರಿ.
ಅಕಿ ಕೆಂಡ ಕಾರ್ತಿರ್ತಿಳ ನನ್ ಮ್ಯಾಲ. ಮತ್ತ
ನೀ ಇಲ್ಲ ನೀ ಇಲ್ಲ ಏನಾರ ಬಂದಂತ ತಿಳಿ. ಈಗ ಅಣ್ಣಂದ್ ನೋಡ್ ಸಲ ಮಾತಡ್ಸ್ಡ್ತೇನ.
ಹೇ ಇಲ್ಲವಾ. ಅಂದ್ರ ಮಾತ್ ಮಾತಾಡ್ಸ್ಲರ್ದೇ ಅಂತರು ಇರಲ್ಲ ಹಂಗ ಗೊತ್ತಿದ್ರುನು ಮಾತಾಡಿಲ್ಲಪ್ಪ ದಿಮಾಕ ಅಂತ ಅನ್ಕೋತಾರ. ಮಾ ತಡ್ತೀನಿ ಆರಾಮೇನಣ್ಣ.
ಹಾ ಹಂಗ ಏನು ಮಾತಾಡಂಗಿಲ್ಲ ಎಲ್ಲಾ ಪೂರಾ ಊರಾಗೆಲ್ಲ ನಮ್ಮ ಮಂದಿನೇ ಇರ್ತರ.
ಆರಲೆಕ್ಕ.
ಹ್ಮ್ ಕೀಸ್ಕೊಂಡು ಮಾತಾಡಸ್ತಾನ.
ಹ್ಮ್ ಮಾತಾಡ್ತೀನಿ ಹಂಗೇನಿಲ್ಲ ಈಗೊತ್ತಿದ್ದೋರು ಎದರೆ ಇರ್ತಾರ ಮಾತಾಡ್ಲರ್ದೇ ಹೆಂಗಿರ ರ್ ನಮ್ಮ ಮನೆಗ್ ಹಂಗ ಇಲ್ ನೋಡ್ರಿ ಅಂತ ಹೇಳ್ತೀನಿ ಸೀದಾ ನಾ ಸೀದಾ ಹೇಳ್ತೀನಿ. ಹಂಗ್ ಮಾತಾಡ್ಲಾರ್ದೇ ಇರಂಗಿಲ್ಲ ನಮ್ ಕಡಿ ಯಾರ ಗೊತ್ತಿರೋರಿಗ್ ನಾವ್ ಮಾತಾಡ್ಬೇಕು ಇಲ್ಲ ಅಂತ ಅಂದ್ರ ನಮ್ ಮನ್ಯಾಗ ಅದು. ಸಂಪ್ರದಾಯಲ್ಲ ಬೈತಾರ ನಮ್ಮನ್ಯಾ
ಬ್ಯಾಸ್ತೀನಿ ಜುನುಮದಾ ಗೆಳ ನಾನೇ ಮಾತಾಡಲ್ಲ ಗೊತ್ತಾ ಒಟ್ ಒಟ್ ಮಾತಾಡಲ್ಲ ನಾರ.
ನಾ ಮಾತಾಡ್ತೀನ ನೋಡ್ ನೀನ್ ಬಂದಿದ್ ನಂದ್ರ ನಾ ಮಾತಾಡ್ತಿದ್ದೆ.
ಮತ್ತೆ ಕಾಶಿ ಯಾತ್ರೆಗ ಕರ್ಕೊಂಡು ಹೋತಿನಂತ್ ಹೇಳಿನಲ್ವ.
ಹ್ಮ
ಕಾರ್ತಿ ಜಾತ್ರಿಗ ಕರ್ಕೊಂಡು ಹೋಗ್ ಡಿಸೆಂಬರ್. ಡಿಸೆಂಬರ್ ಅವಗ್ನು ರಜ ಜ ರಜಾ ಹಾಕ್ ಬಿಟ್ಟಾರ ಹೋಗ್ತಿವಿ ಹೋಗ್ತಿವಿ ಅವತ್ ಬಿಡಲ್ಲ ಪ್ರತಿ ವರ್ಷ ಬಿಡಲ್ಲ ಇಷ್ಟು ವರ್ಷ ಆಯ್ತು. ಹದ್ನೆಂಟ ವರ್ಷ ಟೂ ಡೇಸ್ ಸ್ಯಾಟರ್ಡೇ ಇರ್ತದಾ ಹೆಂಗು. ಅ ನಾವು ಫ್ರೈಡೆೇ ಒಂದು ಒಂದಿನ ಹಾಲಿಡೇ ಹಾಕ್ಬಿಟ್ಟು ಹೋಗ್ತೀವಿ ಸ್ಯಾಟರ್ಡೆ ಒಂದಿನ ಹೋಗ ತದಾ ಆಯ್ತು. ಆ
ಡೇಟ್ ಅದು ಗೊತ್ತಿಲ್ಲ ನಾನ ಡಿಸೆಂಬರ್ನಾಗ ಇರ್ತದ ಅಂತರ ಅಂದ್ರ ಡಿಸೆಂಬರ್. ಹ ನಮ್ ತಮ್ ಅದು ಹಂಗೆ ಇರ್ತದ ಯವಗ್ಬಿ ಅಂದ್ರ ಡಿಸೆಂಬರ್ ಟ್ವೆಂಟಿಗ ನಮ್ ತಮ್ಮನ ಬರ್ತ್ಡೇ ನಮ್ ತಮ್ಮನ್ ಬರ್ ತಡೆಗಿಂತ ಮುಂಚೆ ಇರ್ತದ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಹೆಚ್ಚಿಗಿರ್ತದಾ ಆಯ್ತು ಅದು ದೇವ್ರ ಮಾಡ್ತೇವನವು. ಕುರಿಗಿರಿ ಕುರಿಗಿರಿ ಕಟ್ ಮಾಡದ್ವಿ ಅಂದ್ರ ಮಂಗಳವಾರ ಮಾಡ್ಬೇಕು.
ಹ್ಮ್
ಹ್ಮ್ ಅಂದ್ರೆ ಸ್ಯಾಟರ್ಡೇ ಜಾತ್ರಿ ಇರ್ತದ ಸಂಡೆ ಒಂದಿನ ಗ್ಯಾಪ್ ಇರ್ತದ. ಸ್ವಾಮರ ಒಂದ ದಿನ ಗ್ಯಾಪ ಇರ್ತದ ಮಂಗಳವಾರ ದೇವ್ರ ಮಾಡ್ತೀವಿ. ರಾಮ ಈ ಕುರಿ ಕೊಯ್ತೀವಿ. ಮಂಗಳರ ದೇವ್ರ ಮಾಡ್ಬಿಟ್ಟು ಮಂಗಳರ ಎಲ್ಲಿಗ ಹೋಗಪ್ಲೇ ಇರಲ್ಲಾ ಆಮೇಲ್ ಬುಧವಾರ್. ಎಲ್ಲಾ ತೆಲಿ ತಿಂದು ಹೋತೀವಿ.
ಹಾ
ಹ್ಮ್ ಅದ್ರ ತಲಿ ಇರ್ತದಲ್ಲ ಕುರ್ತೀರಿ ಅದು ಅದು ನೆಕ್ಸ್ಟ್ ಡೇ ಅದು ನೆಕ್ಸ್ಟ್. ನೆಕ್ಸ್ಟ್ ಡೇ ತಿಂತಾರ.
ಅವ್ರ ಸಂಪ್ರದಾಯ ಏನದು ತಿನ್ನೋದು.
ಅಂದ್ರ ತಿನ್ನೋದೇ ನೆಕ್ಸ್ಟ್ ಡೇ ತಿಂದ ಹೋಗ್ರಂತ ಅಂತಾರ ಹೋಗದಿದ್ರ.
ಹ್ಮ್ ಹ್ಮ್ ಹ್ಮ್
ಹಂಗ ನಮ್ಕಡೆ.
ಹ್ಮ ಬಾರಿ ಬಿಡು.
ಹ್ಮ್ ಒಂದಸರ್ತಿ ಕರ್ಕೊಂಡ ಹೋಗ್ತಿನ್ ಬಾ ನಿನ್ ಎದಕ್ ಕರ್ಕೊಂಡ ಹೋಗಲ್ ಗೊತ್ತು ನೀ ಅಡ್ಜಸ್ಟ್ ಆಗಲ್ಲ ಅಲ್ಲಿ.
ಅಡ್ಜಸ್ಟ್ ಆಗಲ್ಲ ಅನ್ನೋದ್ಕಿನ ನಂಗ ಹಿಂಗ ಸೈಲೆಂಟ್ ಇರ್ತಿನ್ ನೋಡ್ ನೀ ನನಗ ನೋಡ ಅಂದ್ರ ಮತ್ತ ಹಳೆಸ ಏವ್ ಏವ್ ಅಂತ ಅಂದ್ರ ಮತ್ತ ನೀನೇ ಶಾಕ್ ಆದಿ ಅಂದ್ರ. ಹಾ ನೀನೆ ಶಾಕತಿ ಸಹನುನ್ ನೋಡಿ.
ಬಹಳ್ ಜನ ಇರ್ತರ ಅಂದ್ರೆ ಇಲ್ ಜಾತ್ರೆಗೆನರ ಹೋದ್ವಿ ಅಂತಂದ್ರೆ.
ತರಂತೇನಾ ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಆಗಲ್ಲಂತಲ್ಲ ಅಡ್ಜಸ್ಟ್ ಆಗ್ತೀನಿ ಇತಾವ್ ಬಾಳ್ ಅಡ್ಜಸ್ಟ್ ಆಗ್ತೀನಿ ಯಾರರೆ ಗೊತ್. ಗೊತ್ತಿಲರ್ದೋರ್ ಇದ್ದಾಂದ್ರೆ ಒಟ್ ಮಾತಾಡಲ್ ನೋಡ್ ಪವಿ. ಒಟ್ಟ ಒಟ್ಟ ಮಾತಾಡಲ್ಲ ಹಳೆ ಸಾನ ಹೆಂಗಿದ್ಲು ನೋಡ್ ನಿನ್ ಫಸ್ಟ್ ಡೇ ನೋಡಿದ್. ಸಹನ ಹೆಂಗಿದ್ಲು ನೋಡ್ ಹಂಗಿರ್ತಾಳೆ ಸಹಾನ. ಅವ್ರರಿಗೆಲ್ಲಾ ರಿಯಾಜ್ ಮಾತಾಡ್ದ ನೀ ನೋಡ್ ದಂಗದ್ಯ ಮತ್ತ ತಲೆಗಿಲಿ ಸುತ್ ಬಿದ್ಯಾ ಅಂದ್ರ. ಏನ್ ಮಾಡ್ಬಕು.
ಹಂಗೇನ್ ಏಳಲ್ ಬಾನಿನುನ್ ಕರ್ಕೊಂಡ್ ಹೋಗ್ತೇನ್ ಜಾತ್ರಿಗೆ.
. ಅರಾಮೆನ್ರೀ ಅರಾಮೇನ್ರಿ ಅನ್ಕೊತಿರ್ತಿರ್ತಿನ್ ನಾನು ಇನ್ ಏನ್ ಮಾತಾಡನ ಅದಕ್ಕಿನ ಹೆಚ್ಗಿ ರೀ ರೀ ರೀ. ಸಂತನ ರಿ ಹಚ್ಚಿ ಮಾತಾಡವರಿಗ್ಲೂ ಯೇ ಅವ.
ನೀಲ್ಲ ಒಂದ್ ಕೆಲ್ಸ ಮಾಡು ನಂದು ಆ ಒಂದ್ ಫೋನ್ ಬರಕತತ್. ತಡಿ ನನ್ ಫ್ರೆಂಡ್ ಫೋನ್ ಮಾಡಕತಾಳ ಹ್ಮ ಬಾಯ್.
ಹ್ಮ್ ಬಾಯ್.